ಹಲೋ ಹಲೋ
ಹಲೋ ಬ್ರೋ
ಹ ಬ್ರೋ ಹೇಳಿ
ನಿಮ್ಮೋರ್ ಆರಾಮ ಬ್ರೋ
ಅವ್ರ ಆರಾಮ್ ನೀವು
ನಾವು ಆರಾಮ ಬ್ರೋ ಊಟ ಅವರು
ಊಟ ಬಿ ಅನ್ನ ಸಾಂಬಾರ್ ಆಯ್ತು ನಿಮ್ದು
ನಮ್ದು ಆಯ್ತು ಬ್ರೋ ಮುದ್ದೆ ಅನ್ನ ಸಾಂಬಾರ್
ಏನ್ ಬ್ರೋ ಫೋನೇ ಮಾಡಿಲ್ಲ ತುಂಬಾ ದಿನ ಆಯ್ತು
ಮಾಡಿವಲ್ಲ ಬ್ರೋ ನಾವೇ ಮಾಡಿದ್ದು ನೀವ ಎಲ್ ಮಾಡ್ತೀರ ಬ್ರೋ ಫೋನ್ ನೀವು ಬಿಸಿ ಪರ್ಸನ್ ಬ್ರೋ
ಮತ್ತೆ
ಎನ್ ಬ್ರೋ ಫುಲ್ ಬ್ಯುಸಿ ಆಗ್ಬಿಟ್ಟಿರಾ
ಹೌದು
ಇತ್ತೀಚೆಗೆ
ಇಲ್ಲಿಬ್ರು ಅಂದ್ರೆ ಇನ್ನೇನು ಬ್ರೋ ಓದದೆ ಇರುತ್ತಲ್ಲ ಅಂತ ಸ್ವಲ್ಪ ಕೆಲಸ ಬ್ಯುಸಿ ಇದೀನಿ ಬ್ರೋ ಆಸಾರಾಮೆಂಟು ಬರಿಯೋದೆಲ್ಲ ಇರುತ್ತೆ ಕಷ್ಟ
ಹಾ ಬ್ರೋ
ಹ್ಮ್ ನೀವು
ನಮ್ದು ಇದ್ದಿದ್ದೇ ಬ್ರೋ ಟ್ರಾಕ್ಟಾರ್ ಹೊಡಿಯೋದು
ಓ ಟೆಂತ್ ಆಯ್ತ ಬ್ರೋ
ಆ ಬ್ರೋ ಟೆಂತ್ ಆಯ್ತು ರಿಸಲ್ಟ್ ಚೆನ್ನಾಗಿ ಬಂದಿದೆ ಬ್ರೋ
ಹಾ ಹಾ ಮತ್ತ ಇವಾಗ ಫ್ರೀ ರಜೆ ಇದ್ರ ಆ ಟೈಮ್ ಅಲ್ಲಿ ಮಾಡ್ತಿದೀರಾ
ಅದೇ ಬ್ರೋ ಟೆಂತು ನೈನು ಫೈವ ಪರ್ಸೆಂಟೇಜ್ ಬಂದಿದೆ ಈಗ ಮತ್ತ ಮತ್ತೆ ಮುಂದೆ ಏನ್ ಹೊಡ್ಬೇಕಲ್ಲ ದೂರರ್ ಏನ್ ಓದ್ಬೇಕಂತ ಗೊತ್ತಾಯ್ತಿಲ್ಲ
ಎನ್ ಬ್ರೋ ಪಾರ್ಟಿ ಕೊಡ್ಸಲ್ಲ ಬ್ರೋ ನಯಿಂಟಿ ಫೈವ್ ಬಂದಿದೆ
ಕೊಡ್ಸನ ಬನ್ನಿ ಬ್ರೋ ನಿಮ್ಗೆ ಇಲ್ದೆ ಇರೋ ಪಾರ್ಟಿನ
ಊರಿಗ್ ಬರ್ತೀನಿ ಬನ್ನಿ ಬ್ರೋ ಅವಾಗ ಕೊಡಸ್ತೀನಿ ಅದೇ
ಅಂದೇವರು ನಿಮ್ಗೆ ಇಲ್ಲ ಪಾರ್ಟಿನ ಕೊಡ್ಸಾನ ಬನ್ನಿ ಅದಕೆನಂತೆ
ಟ್ಯಾಕ್ಟ್ರಿ ಹೊಡಸತಿ ತಾನೇ ಅಂಗರೇ
ಅದೇ ಬ್ರೋ ಇದು ಈಗ ಈ ಸೀಸನ್ ಎಲ್ಲಾ ಮಳೆಗಾಲಲ್ವಾ ಹೊಲಾವಡಿ ಅದು ಗಿಲವಡಿ ಎಲ್ಲ ಇರುತ್ತೆ ಬ್ರೋ
ಹ ಬ ಅಂದ ಈ ರೋಡ್ ಎಲ್ಲಾ ಹೊಡಿತೀರಾ ನೀವು
ನಮ್ಮಲ್ದಾಗೆ ಹೊಡಿತೀವಿ ನಮ್ದೇ ಇದೆ ಟ್ಯಾಕ್ಟರ್
ಹ್ಮ್ ಹ್ಮ್ ಹ್ಮ್
ರೋಟ್ರೆಲ್ಲ ಹೊಡಿತೀವಿ ಮತ್ತೆ ಹೊಲ ಗೇಯ್ತಿವಿ
ಬ್ರೋ ಇದು ಗಂಟೆ ಲೆಕ್ಕಾತಾನೆ ಬ್ರೋ
ಹಾ ಬ್ರೋ ಗಂಟೆ ಲೆಕ್ಕ ಇರುತ್ತೆ ಅವರು ಬಾ
ಪಾಯಿಂ ಐತ್ತು ಒಂದನ್ಕನ ಒಂದ ಪಾಯಿಟ್ ಫೈವಗೆ ಐತ ಬ್ರಾ
ಇಲ್ಲ ಬ್ರೋ ಮೊದ್ಲದಿದ್ದು ಎಂಟನೂರ್ ಇತ್ತುಬ್ರಾ ಈಗ ಈಗ ಒಂದೂವರೆ ತಗೋತೀವಿ
ಹ್ಮ ಹ್ಮ
ಹ್ಮ್ ಹ್ಮ್ ಡೀಸೆಲ್ ಅ ನಮ್ದೇ ಇರುತ್ತೆ ಡೀಸೆಲ್ಗೆ ಹೋಗುತ್ತೆ ಬ್ರ ಐನೂರು ರೂಪಾಯಿ ಹಾಕ್ಸಿದ್ರೆ ಒಂದ್ ಸಾವಿರ ಸಿಗುತ್ತೆ
ಇಡಿದ್ದ ಅಷ್ಟೊನ್ ಆಗುತ್ತೆಬ್ರು
ಆ ಬ್ರೋ ಡೀಸೆಲ್ ಆಗ್ಬೇಕಲ್ವ ಮತ್ ಗಾಡಿಗೆ ಇಲ್ಲ ಗಾಡಿ ಓಡಲ್ಲ
ಒಂದ್ ಎಕರೆೆಗೆ ಎಷ್ಟ ದುಡಿತತಿರು ಎಷ್ಟ ಅವರು ನಾವ್ರ ಓಡ ಬಿಡ್ತ
ಬ್ರೋ ಒಂದ್ ಎ ಎಕರೆ ಅಂದ್ರೆ ಅದು ಅಗ್ಲಾ ಜಾಸ್ತಿ ಉದ್ದ ಅದ್ರ ಮೇಲ್ ಡಿಪೆಂಡ್ ಆತವರು ಒಂದ್ ಎಕರೆ ಹೊಡಿಯ ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲ್ ಗಂಟೆ ಒಂದ್ ನಲ್ವತ್ ನಿಮಿಷಕ್ಕೆ ಒಂದ್ ನಲ್ವತ್ತು ನಿಮಿಷ ಹೊಡಿಬೋದ
ಹೌದಣ
ಅದೇಬ್ರು ದಿನ ಅದೇ ಇದ ನಮ್ದು ಡಿಯಲ್ಲಿ ಇರುತ್ತೆ ಬೇರೆ ತೊಡರಿರುತ್ತೆ
ಹ ಕಲ್ಕೊಂಡ್ ನೀವೇನ್ ಕಲ್ಕೊಂಡ್ರಿ ಪ್ರೋಷ್ ಬೇಗ
ಹ ಏನ್ ಬ್ರರು ನಮ್ದೇ ಇತ್ತಲ್ಲ ನಮ್ ಮನೇಲಿ ನಮ್ ಕೈಯಲ್ಲೇ ಐತ್ತಲ್ಲ ಗಾಡಿ
ಹಾ ಹಾ
ಅಲ್ಲಿ ಅದೇ ಬ್ರ ಸ್ವಲ್ಪೊಬ್ರು ರಿವರ್ಸ್ಡ ಸ್ವಲ್ಪ ಪ್ರ ಪ್ರಾಬ್ಲಮ್
ಹಾ
ಬಟ್ ಮಿಕ್ಕಿದ್ದಲ್ಲ ಹೊಡೆಯ ಸ್ವ ಪರಿವಾರರತ್ತೆ ಟ್ರಾಲಿ ಹಾಕೊಂಡ್ರೆ
ಹ್ಮ
ಸಪರಿವ ಸಾಮ ಮ ಇಂಜಿನಲ್ಲಿ ಹೊಡಿಬದರು ಆರಾಮಾಗೆ
ಇವಾಗ ನೀವು ಮನೇಲಿ ಹೊಡಿತ ಮನೇಲಿ ಹೊಡಿತರ ನೀವು ಹೊಡಿತೀರ ಅವರು
ನಾವ ಬೌಡಿದು
ಹೌದು
ಹ್ಮ್ ಹೊಲ್ದಲ್ಲಿ ನಮ್ಮ ಹೊಲ್ದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಹೊಡೆಯದಿರುತ್ತೆ ಡೀಸೆಲ್ಗ್ ದುಡ್ ಆಗುತ್ತೆ ಬ್ರೋ ನಮ್ಮ ಈಗ ಬೇರೆ ಹೊಲ್ದಲ್ಲಿ ಹೊಡೆ್ದ್ ಬಂದ್ರೆ ನಮೊಲ ನಮ್ಮ ಹೊಲ ಹೊಡ್ಕೊಳ್ಳಕೆ ಡೀಸಲ್ ದುಡ್ಡು ಆಗುತ್ತೆ
ಹಾ ಹಾ
ಅಷ್ಟೇ್ ಬ್ರೋ ಸಿಕ್ಕದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗುತ್ತೆ
ಹ್ಮ್ ಹ್ಮ
ನಾವೇ ಬರೀ ಒಬ್ಬ್ರ ಬೇರೆ್ದ ಹೊಡಿಹೋಗಲ್ಲ ನಮ್ದು ಕೆಲ್ಸಗಳು ಇರ್ತವೆ ನಮ್ಮ ಬೇರೆ ಬೇರೆ
ತುಂಬಾ ದಿನ ಆಯ್ತಲ್ಲ ಬ್ರೋ ಸಿಕ್ಕಿ
ಇನ್ನೊನ್ ಬೆಯೋ ಮನೆ ಬೇರೆ ಕಟ್ತಾ ಇದೀವಿ
ಹ್ಮ್ ಹ್ಮ್
ಅದಕ್ ಸ್ವಲ್ಪ ಇಟ್ಟಿಗೆ ಹೊಡಿಯದಂತೆ ಮಳ್ಳ ಹೊಡಿಯದಂತೆ
ಹ್ಮ್ ಹ್ಮ್
ಸಿಮೆಂಟ್ ತರದು
ಹ್ಮ್ ಹ್ಮ್
ಹ್ಮ್ ಇಂಥವೆಲ್ಲಾ ಇದ್ದಿದ್ದೇ ಬ್ರೋ ಮನೆ ಕಟ್ಟದ್ ನಿಮ್ಗೆ ಗೊತ್ತಲ್ವಾ
ಮನೆ ಕಟ್ಸಿ ಹಂಗಾರ ಬ್ರೋ ನೀವು
ಹು ಬ್ರೋ ಕಟ್ಟಿಸ್ತಿದ್ದೀವಿ
ಹಾ ಹಾ
ಇಂತವೆಲ್ಲ ಇ್ದಿದ್ದವೆ ಯಾರ ಕಟ್ಸ್ಬೇಕಲ್ಲ ಬ್ರೋ ರು ಮತ್ತೆ ಹಳೆ ಮನೆ
ಹಾ ಹಾ
ಹ್ಮ ಬ್ರೋ ಅ ಅರ
ಏನ್ ಸಮಾಚಾರಾ
ಅದೇ ಬ್ರೋ ಹೇಳಿ ಬ್ರೋ ಟೆಂತ್ ಮೇಲೆ ಏನಂತ ಮುಂದ್ ಏನ್ ಒದದು ಅಂತ
ನಿಮ್ ಇಷ್ಟ ಐ ಟಿ ಎ ಮಾಡ್ತೀರಾ ಡಿಪ್ಲೋಮಾ ಮಾಡ್ತೀರಾ ಸೈನ್ಸ್ ಮಾಡ್ತೀರಾ ನೋಡಿ
ಅದೇ ಬ್ರೋ ಐ ಟಿ ಐ ಮಾಡೋಣ ಅಂತ ಅಂದಕೊಂಡಿವಿ
ನಾವ್ ಬಲವಂತ ಮಾಡಕಲ್ಲ ಅವರು ನಿಮ ಓದದಲ್ವಾ
ಹೌ್ ಬ್ರೋ
ನಾವ್ ಸೊಲ್ಯೂಷನ್ ಕೊಡ್ಬೋದು್ ನೋಡಿ
ಅದೇ ಬ್ರೋ ನಿಮ್ಗ್ ಗೊತ್ತಿರುತ್ತಲ್ವ
ಹ್ಮ್ ನೀವ್ ಡಿಪ್ಲೊಮಾ ಮಾಡಿಿ ಬ್ರೋ ಚೆನ್ನಾಗಿದೆ ಹ್ಮ್ ಅಂದ್ರೆ ಚೆನಾಗಿ ಪರ್ಸೆಂಟೇಜ್ ಬೇರೆ ತಗ್ದಿದೀರ ಅಂದಿರ
ಹಾ ಬ್ರೋ
ಮತ್ತೆ ಇನ್ನೊನ್ ಜಾಲನೆೇ ಮಾಡಿವ್ ಬ್ರೋ ಒಳ್ಳೆದಾಗತ್ತ ನಿಮಗುವ
ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿದೆ ಬ್ರೋ ಚೆನ್ನಾಗಿ
ನೀವೇನ ಇಂಜಿನಿಯರಿಂಗ್ ಮಾಡ್ತೀರಾ ಮತ್ತೆ ಬೇರೆ ಮಾಡ್ತೀರಾ ಅಂತ
ಬ್ರೋ ಡಿಪ್ಲೊಮಾನ ಐ ಟಿ ಐ ನೋಡ್ಕೊಳೋಣ
ಹ್ಮ್ ಅಂದ್ರೆ ಡಿಪ್ಲೊಮ ಮಾಡದ್ಮೇಲೆ ಏನ್ ಮಾಡ್ತತಿರ ಬ್ರೋ ಅದನ್ನ ನೋಡ್ಕೊಳ್ಬೇಕಲ್ವಾ
ಅದೇ ಬ್ರೋ ಅವಾಗ ಹೆಂಗಿರುತ್ತ ಮೂಡು ನೋಡೋದು
ಮೂಡಲ್ಲ ಬ್ರೋ ನಿಮ್ ಜೀವನ ಅಲ್ವಾ
ಅದೇ ಬ್ರೋ ಅವಾಗ ಓದನಾ ಅಂದ್ರೆ ಓದೋದು ಅವಾಗ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಕೆಲ್ಸ ಕಿಲ್ಸಕ್ ಹೋಗೋದು
ಹ್ಮ್ ಹ್ಮ್
ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತು
ಹ್ಮ್ ಮನೆ ಬೇರೆ ಕಟ್ತೀರಿ ಅಂತಿ
ಹಾ ಬ್ರೋ ಮನೆ ಬಲೆ ಕಟ್ಟಿಸಸ್ತಿದೀವಿ ಮತ್ತೆಲ್ಲ ಓದಕ ಆಗುತ್ತಾ
ಅದೇ ಬ್ರೋ ಅವರಗಿಗೆ ಸ್ವಲ್ಪ ಪ್ರಾಬ್ಲಮ್ ಆಬಾರ್ದ ಅಂತ
ಹಾ ಬ್ರೋ ನಮ್ ತಂಗಿ ಬೇರೆ ಓದ್ತಿದ್ದೀವಿ
ಹಾ ಹಾ
ಎಲ್ಲ ಅವ್ರಿಗೆ ಕಟ್ಬೇಕು ಮತ್ತೆ ಮನೇೆಯಲ್ಲಿ ಬೇರೆ ಪ್ರಾಬ್ಲಮ್ ಮನೆ ಕಟ್ತಿದ್ದೀವಿ ಮತ್ತೆ ನಾವು ಓದಕಾಗುತ್ತಾ
ಹ್ಮ್ ಅದೇವರು ನೀವ ಬೇರೆ
ನೋಡ್ತಾ ಇದ್ದೀವಿ ಏನ್ ಮಾಡೋದಂತ
ಅಡಿ ಬರ ಹೆಂಗೆ ಒಳ್ಳೇದಾಗ್ಲಿ
ನಮ್ಮ್ ಮನೇಲಿ ನೋಡಿದ್ರೆ ಐ ಟಿ ಐ ಹೋಗು ಅಂತ ಹೇಳ್ತಿದಿದ್ದಾರೆ
ಚೆನ್ನ್ ಬಿದ್ದಿಲ್ಲಬ್ರು ನೈನ್ಟಿ ಫೈವ್ ತಂಡೊಂಡ ಐಟಿಗ ಹೋಗ್ತೀರಬ್ರು
ಅದೇ ಇಬ್ರು ಕೇಳಿ ಇಬ್ರು ಡಿಪ್ಲೊಮಾ ಮಾಡೋದ ಚೆನ್ನಾಗಿರುತ್ತ ಪಿ ಯು ಸಿ ಚೆನ್ನಾಗಿರುತ್ತಾ.
ನೈನ್ಟಿ ಫೈವ್ ತಕೊಂಡ್ರರು ಡಿಪ್ಲೊಮಾ ಸೈನ್ಸ್ ಮಾಡ್ಬೇಕಲ್ಲ ಅವ್ರು ಐಟಿ ಎಲ್ ಏನಿದೆ ಬ್ರೋ.
ಹಾ ಬ್ರೋ ನಾನು ಹಂಗೆ ಅನ್ಕೊಂಡೆ
ಅದು ಐ ಟಿ ಐ ಚೆನ್ನಗಿದೆ ಬ್ರೋ ಆದ್ರೆ ನೀವು ಡಿಪ್ಲೊಮಾ ಎಲ್ಲ ಸೈನ್ಸ್ ಮಾಡಿ ಬ್ರೋ ಜಾಸ್ತಿ. ನೀವ ಅಂದ್ರೆ ಡಿಪ್ ಇಂಜಿನಿಯರಿಂಗ್ ಮಾಡ್ತೀರಾ ಅಂದ್ರೆ ಡಿಪ್ಲೊಮಾ ಸೈನ್ಸ್ ಮಾಡಿ ಬ್ರೋ
ಹಾ ಬ್ರೋ
ಲ್ಲ ಅರ್ಜೆಂಟ ಕೆಲಸ್ರ ಐಟ ಐ ಇಲ್ಲ ಡಿಪ್ಲೋಮಾ ಇದೇ ನೋಡ್ಕೋಬೇಕ್ ನೀವು.
ಅದೆ ಬ್ರೋ ನಿಮಗೆ ಗೊತ್ತಿರುತ್ತೆ ಅಂತ ಫೋನ್ ಮಾಡಿದೆ ಬ್ರೋ
ಹ್ಮ್ ಅಂದ್ರೆ ನೀವು ಓದತಿರ್ತಿರಲ್ಲ ಅವರು ಆ ಟೈಮಲ್ಲಿ ಎಕ್ಸಾಮ್ ಸಿ ಈಗ ಬರ್ತಿರತ್ತಲ್ವಾ ರೈಲ್ವೆ ಎಕ್ಸಾಮ್ ಇತರೆಲ್ಲ ಬರುತ್ತೆ ಭಾರ ಬುಟ್ ಭಾರ ಬುಟ್ ಕಟ್ಟಿ ಪಸ್ ಚೀಟ್ ಮಾಡ್ ಕಳ್ತಿರಿ ಅಂದ್ರೆ ಲಕ್ಕು ಬ್ರೋ ಗೊತ್ತಾಗಲ್ಲ
ಹಾ ಹೌದದು ಹ್ಮ ಅದೇ ಬ್ರೋ ಮತ್ತೆ ಅದೇ ಹ ಬ್ರೋ ಹಲೋ ಹಾ ಬ್ರೋ ಏನಂದ್ರಿ
ಏನಿಲ್ಲ ಬ್ರೋ ಮತ್ತೆ ಏನು ಸಮಾಚಾರ ಅಂದೆ
ಅದೇ ಬ್ರೋ ಬ್ರೋ ಡಿಪ್ಲೊಮಲ್ ಬ್ರಾಂಚ್ ಯಾವುದು ತಗೋಳೋದು ಮತ್ತೆ
ಅಂದ್ರೆ ನೀವ್ ನೋಡಿವ್ರ ಒಂದ ಸ್ವ ಮನೆಯಲ್ಲ ಕೇಳಿ
ಬ್ರೋ ಸಿ ಎಸ್ ಸಿ ಸ್ಕೋಪ್ ಇದ್ಯ ಬ್ರೋ.
ಇದೆೇ ಬ್ರೋ ನೀವ್ ಈಗಾ ಸ್ವಲ್ಪ ತಿಂಡಿ ಗಿಂಡಿ ಮಾಡಿ ಬಂದಿರ್ತೀರಲ್ಲ ಬ್ರೋ, ಅದಕ್ಕೆ ಗೊತ್ತಾಗಲ್ಲ
ಹ ಬ್ರೋ
ಬೇಸಿಕ್ ನ ಆರಾಮಾಗಿ ತಿಳ್ಕೋತಿರಾ ಬ್ರೋ ತಲೆ ಕೆಡಿಸ್ಕೋಬೇಡಿ.
ಹಾ ಬ್ರೋ
ಮತ್ತೆ
ಅದೇ ಬ್ರೋ ಮತ್ತೆ ಯಾವ ಸಿಕ್ತೀರ ಬ್ರೋ ನೋಡಂಗಾಗಿದೆ.
ಹ ಬ್ರೋ ಒಂಡ್ ನಂದು ಮಂತ್ ಆಗುತ್ತೆ ಅವರು ಎಕ್ಸಾಮ್ ಮುಗಿಲಿ.
ಬಹಳ ದಿಸ ಆಯ್ತು ಬ್ರೋ ಮೀಟ್ ಆಗಿ.
ಎಕ್ಸಾಮ್ ಎಲ್ಲಾ ಆದ್ಮೇಲೆ ಸಿಗೋಣ ಊರಿಗೆ ಬರುತ್ತಿನಲ್ಲ ಹಾ ಬ್ರೋ ಊರಿಗ್ ಬರ್ತೀನಿ.
ಇನ್ನೊಂದು ಮನ್ತ್ ಆಗುತ್ತಾ
ಹಾ ಬ್ರೋ ಇನ್ನೊಂದು ಮಂತ್ ಮೇಲೆ ಸಿಕ್ತೀನಿ ತಲೆ ಕೆಡಿಸ್ಕೋಬೇಡಿ.
ಇಲ್ಲೇ ಊರಲ್ಲೇ ಇರ್ತೀನಿ ಬನ್ನಿ ಬ್ರೋ ಕೆಲಸ ಇಲ್
ಹ್ಮ್ ಹೌದಾ ಬ್ರೋ ಇನ್ನೇನ್ ಬ್ರೋ ನಾವ್ ಬಂದಾಗೆಲ್ಲ ಕಾಲೇಜ್ ಹೋಗಿರ್ತೀರಾ ಅಂತ ಅನ್ಕೊಂಡಿದ್ದೆ.
ಅದು ನಿಜನೆ ಬ್ರೋ
ನಾ ಬರೋ ಅಷ್ಟ್ರಲ್ಲಿ ಕಾಲೇಜ್ ಸೇರಿರ್ತ್ತಿರ ಮತ್ತೆ
ಕಾಲೇಜ್ ಸೇರಿರ್ತೀವಿ ಇನ್ನುವಾಗ ಫ್ರೆಷರ್ಸ್ ನೋಡಬೇಕು ಹೋಗಬೇಕಲ್ಲ ಕಾಲೇಜ್ಗೆ.
ಹ್ಮ್ ಹೋಗಿ ಬ್ರೋ ಒಳ್ಳೇದಾಗ್ಲಿ.
ರಜೆ ಇರುತ್ತೆ ನಾ ಬರ್ತೀವಿ.
ಮತ್ತೆ ಭೈ
ಮತ್ತೆ ಹೇಳ್ಬೇಕು ಬ್ರೋ, ನೀವೇ ದೊಡ್ಡವರು
ಏನ್ ಹೇಳ್ತೀರಾ ಬ್ರೋ, ನೀವೇ ಹೇಳ್ಬೇಕು ಮಾಡಿ ಬ್ರೋ ಏನ್ ಮನೇಲ್ ಒಂದ ಸ್ವಲ್ಪ ಸಜೆಶನ್ ತಗಳಿ ಮನೇರೇನೇಳ್ ತಾರೋ ಅದ್ನ ಮಾಡಿ ನಾಳೆ ಓದೋರು ನೀವಲ್ವಾ
ಹಾ ಬ್ರೋ
ನಿಮಗೇನು ಸೂಟ್ ಆಗುತ್ತೋ ಅದು ತಗೊಳ್ಳಿ ದೊಡ್ಡವರಂದ್ರೆ ನಿಮ್ ಬ್ರದರ್ ನಿಮ್ ಬ್ರದರ್ ಇದರಲ್ಲ ಅವ್ರನು ಕೇಳಿ
ಹಾ ಬ್ರೋ
ಅಂದ್ರೆ ಅವರ್ನೂ ಕೇಳಿ ನೀವು ಒಂದ್ ಸ್ವಲ್ಪ ಚೆನ್ನಾಗಿರೋದು ಯಾವ್ದಂತ ತಗಳಿ ನಿಮ್ಮ ಎಜುಕೇಶನ್ ಅಲ್ಲಾ ನಿಮ್ಮ ಲೈಫ್ ಅಲ್ವಾ ನಾವು ಮುಂದೆ ಹೇಳಬಹುದ ಇದನ್ ತಗೋಳಿ ಇದನ್ನ ತಗ
ಹೌದೌದು ಬ್ರೋ
ಮತ್ತೆ ಭೈ
ಬೋ ಡಿಪ್ಲೊಮ್ಯಾಗ್ ಕೆಲ್ಸಕ್ ಕರ್ಕೋತಾರಾ
ಕರ್ಕೋತಾರ್ ಆರಾಮ್ ಸಿಗುತ್ತೆ ಕೆಲ್ಸ ಇಂಟರ್ನ್ಶಿಪ್ ಮಾಡಿರ್ತೀರಲ್ಲಾ ಬ್ರೋ ಚಾನ್ಸ್ ಇರುತ್ತೆ ನಿಮಗೆ ಕಾಲೇಜಲ್ಲಿ ಕಂಪ್ನಿ ಸಿಗೋದಕ್ಕೆ ಅದಕ್ಕೆ ಹ್ಮ್
ಮತ್ತೆ ಬ್ರೋ ಸಮಾಚಾರ
ಹೇಳ್ಬೇಕ್ ಬ್ರೋ ಎಲ್ಲ ನೀವೇ
ಮನೆ ಕಡೆಲ್ಲ ಆರಾಮ್ ಅವ್ರು
ಮಾಡ್ದೇವ್ರಾವ್ ನೀವ್ ತುಂಬಾ ದಿನ ಆಗಿತ್ತು ಅಂದಿರಾ ಅದ್ಕೆ ಮಾಡ್ದೆ ಹಾ ಬ್ರೋ ಆರಾಮ ನಿಮ್ಮನೆಲ್ ಆರಾಮ
ಹಾ ಬ್ರೋ ಎಲ್ಲಾ ಆರಾಮಾಗಿದ್ದೀವಿ ನಿಮ್ಮನೆ ಈ ಮನೆ ಒಂದ್ ಕಟ್ಟೋದ ಆಗ್ಬಿಟ್ರೆ
ಹ್ಮ್ ಹ್ಮ್
ಅತ್ಲಾಗ ಸ್ವಲ್ಪ ಚಿಂತೆ ಕಮ್ಮಿ ಆಗುತ್ತೆ ಬ್ರೋ
ಮನೇಲ್ ನೀವೆ ನೋಡ್ಕತೀರ ಬ್ರೋ
ಹಾ ಬ್ರೋ ಟ್ರ್ಯಾಕ್ಟರ್ ಹೊಡಿಬೇಕು ಮತ್ ಮನೆ ಕಟ್ಟದೆಲ್ಲ ಇರುತ್ತೆ ಹೊಲತ್ಕಡೆ ನೋಡ್ಕೋಬೇಕ್ ಬ್ರೋ ಬೆಳೆ
ಹಾ ಹಾ ಬ್ರೋ
ಬೆಳೆ ನೋಡ್ಕೋಬೇಕು ಮತ್ತೆ ಅದ್ರಲ್ಲೆಲ್ಲ ಕೆಲ್ಸ ಇರ್ದೇ ಇರ್ತಲ್ಲ ಬ್ರೋ ಗೊಬ್ರ ಗಿಬ್ಬ್ರ ಕಳೆ ತಗ್ಸೋದು ಅದು ಇದು
ಹ್ಮ ಇರುತ್ತೇ ಬ್ರೋ ಗೊತ್ತಲ್ ನಿಮ್ಗೂ
ಹ್ಮ್ ಮತ್ತೆ ಬ್ರೋ ಸಮಾಚಾರ
ಸರಿೇ ಬ್ರೋ ಆಯ್ತು ಮತ್ತೆ ಇನ್ನ ಸಿಕ್ತೀನಿ ಬ್ರೋ ಮತ್ತೆ ಹ್ಮ್ ಸರಿ ಬ್ರೋ ಆಯ್ತು
ಹಾ ಬಾಯ್ ಬಾಯ್